ಚೆನ್ನಾಗಿದ್ದೀನಿ ನಿನ್ ಹೇಗಿದೀಯಾ.
ನಾನು ಚೆನ್ನಾಗಿದಿನಿ ನನ್ನ ಧ್ವನಿ ಕೇಳುಸ್ತಿದೀಯಾ.
ಹಾ ಕೇಳುಸ್ತಿದೆ ನಿಮ್ಗೆ.
ನನ್ಗೂ ಕೇಳುಸ್ತಿದೆ.
ಊಟ ಮಾಡುದ್ರ.
ಆಯ್ತು ನಿಮ್ದು.
ನನ್ದು ಆಯ್ತು.
ಏನ್ ತಿಂನ್ದ್ರಿ.
ನಾನು ಅನ್ನ ಸಾಂಬಾರ್ ಇನ್ನೇನು.
ಹ್ಮ್ ಹಾಗೆ ನಾನು ಅನ್ನ. ಮತ್ತೆ ಸಾರು ಒಂತರ ಇನ್ನೊಂದು ಮೊಟ್ಟೆ.
ಹ್ಮ್
ಒಂದ್ ಮತ್ತೆ ಅದು ಹ ಅದು ಒಂದು ದಿನಾನೂ ಬಿಡುವುದಿಲ್ಲ ತಿಂದೆ ತಿಂತೀನಿ.
ಹ್ಮ್
ಮತ್ತೆ ಹೇಳಿ ಏನಾದ್ರೆ.
ಹ್ಮ್
ಏನೋ ಯೋಚನೆ ಮಾಡ್ತಾ ಇದ್ದೀರಾ.
ಏನು ಇಲ್ಲ ಹಾಗೆ.
ಹಾಗೆ.
ಹ್ಮ್.
ಹ್ಮ. ನಿಮಗೆ. ಏನು. ಬಿಡಿ ಅದ್ ಬಿಡಿ
ಹ್ಮ್ಮ್
ಏನೋ ಹೇಳೋನಾ ಅಂತ ಇದ್ದೆ ಇವತ್ತು ನಮ್ಮ ಆಹ್ಹ್ ಕಾಲೇಜಿನಲ್ಲಿ ಏನ್ ನಡೀತು ಅಂತ ಹ್ಮ್.
ಹ್ಮ್
ಹ್ಮ್ ಬಿಡಿ ಪ್ರಾಮಾಣಿಕತೆ ಯಾಕೆ ಮುಖ್ಯ ಹೇಳಿ ಮೊದಲು.
ಹ್ಮ್ ಪ್ರಾಮಾಣಿಕತೆ ಒಳ್ಳೆಯ ಗುಣ ಅದು ಅಹ್ ಎಲ್ಲರೂ ಪ್ರಾಮಾಣಿಕವಾಗಿರಲ್ಲ ಹೌದಲ್ಲ ತುಂಬಾ ಕೆಲವರು ಒಳ್ಳೆ ಗುಣ ಇರೋರು ಪ್ರಾಮಾಣಿಕತೆಯಿಂದ ಇರ್ತರೆ
ಹೌದು ಸತ್ಯ ಹೇಳುವುದು ಯಾಕೆ ಮುಖ್ಯ ಹೇಳಿ
ಹ್ಮ್ ಜನರು ನಮ್ಮನ ನಂಬತಾರೆ ಅದಕ್ಕೆ ಸತ್ಯ ಹೇಳೋದು ಮುಖ್ಯ ಆಗುತ್ತೆ
ಸುಳ್ಳು ಹೇಳದ್ರೆ ಏನಾಗುತ್ತೆ ಆಗಿದ್ದೇರೆ
ನಂಬಿಕೆ ಕಡಿಮೆ ಆಗುತ್ತೆ ಅಷ್ಟೆ
ಪ್ರಾಮಾಣಿಕತೆ
ಹ್ಮ್
ಇಲ್ಲಿ ಬೇಕು
ಹ್ಮ್ ಎಲ್ಲಿ ಅಂದ್ರೆ ಮನೆ ಶಾಲೆ. ಕಾಲೇಜು ಮತ್ತೆ ಕೆಲಸದಲ್ಲಿ ಎಲ್ಲಾ ಕಡೆನೂ ಪ್ರಾಮಾಣಿಕವಾಗಿರ್ಬೇಕು
ಅದು ಬಿಟ್ಟು
ಹ್ಮ್
ಹೇಳಿ
ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು
ಪರೀಕ್ಷೆಯಲ್ಲಿ ಏನ್ ಮಾಡಬೇಕು ಅಲ್ಲ
ಹ್ಮ್
ಪ್ರಾಮಾಣಿಕತೆ
ಮನೆಯಲ್ಲಿ ಶಾಲೆಯಲ್ಲಿ ಕಾಲೇಜು ಮತ್ತೆ ಕೆಲಸದಲ್ಲಿ ಅಂತ ಹೇಳಿದ್ರಲ್ಲ
ಹಾ
ನಮ್ಮ ಪ್ರಾಮಾಣಿಕತೆ ಎಲ್ಲಿ ಇರಬೇಕು ಅಂದರೆ ಗಂಡ ಗಂಡ ಮತ್ತೆ ಹೆಂಡತಿಯ ಮದ್ಯ ಇದ್ದರೆ ಒಳ್ಳೆಯ ಪ್ರಾಮಾಣಿಕತೆ
ಹ್ಮ್
ಅವರು ಅವರ ಮಕ್ಕಳಿಗೆ ತುಂಬಾ ಪ್ರಾಮಾಣಿ ಪ್ರಾಮಾಣಿಕತೆ ಹೇಗೆ ನಾವು ಹೇಗಿರಬೇಕು ಜನರ ಜೊತೆ ಹೇಗೆ ನಡ್ಕೊಳ್ಳಬೇಕು‌. ನಡೆ ನುಡಿ ಎಲ್ಲಾ ಅವರು ಹೇಳ್ಕೊಂಡ್ ಕೊಟ್ರೆ ಮಕ್ಕಳಿಗೆ
ಹ್ಮ್
ಪ್ರಾಮಾಣಿಕತೆ ನಾವು ಇವಾಗ ನನ್ ಏನಕ್ಕೆ ಪ್ರಾಮಾಣಿಕತೆ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳಿ.
ಏನಿಕ್ಕೆ
ನಮ್ಮ ಕಾಲೇಜಿನಲ್ಲಿ ಒಬ್ಬ ಇದ್ದಾನೆ.
ಹ್ಮ್
ಬಾಯ್ ಬಿಟ್ರೆ ಸುಳ್ಳು
ಹೌದಾ
ಹೌದು ನನ್ನ ಗೆಳತಿನೂ ಒಬ್ಬಳಿದ್ದಾಳೆ ಬಾಯ್ ಬಿಟ್ರೆ ಸುಳ್ಳು.
ಹೌದಾ
ಹೌದು ಎಲ್ಲಾ ಸುಳ್ಳು ಹೇಳೋದೆಲ್ಲ ಸುಳ್ಳೆ ಆಮೇಲೆ ಅದು ನಿಜ ಅದು ನಿಜ ಅಂತ ಆಮೇಲೆ ವಾದನೆ ಅದಕ್ ಕೆ ನಾನ್ ನಿಮ್ಗೆ ಹೇಳೋಣ ಅಂತ ಹೇಳತ್ತಾ ಇದ್ದೀನಿ.
ಹ್ಮ ಹೂ
ಕತೆ ಎಲ್ಲಿ ಇರಬೇಕು ಅಂತ ಕೇಳಿ ಕಡಿತವಿ.
ಹ್ಮ
ಹ್ಮ್ ನೀವೇನೋ ಕೇಳಿದಿರಿ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು ಏನೋ ಅಂದ್ರಿ
ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು ಅಂತ ಕೇಳ್ದೆ.
ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರಿಬೇಕು.
ಹಾ ಅದು ಪ್ರಾಮಾಣಿಕವಾಗಿ ಬರೀಬೇಕಾ ಏನು. ಕದ್ ಏನಾದೂ ಚಿಟ್ ನೋಡ್ಕೊಂಡ್ ಬರಿಬೇಕಾ.
ಹ್ಮ್ ನಿಮ್ಮ ಕತೆೆ ಚೆನ್ನಾಗಿದೆ.
ಹ್ಮ್
ನೀವ್ ಹೇಳಿ
ಹ್ಮ್
ನೀವು ಚಿಟ್ಟಿಗಳನ್ನ ತಗೋ ಬರ್ತೀರಾ.
ಆ ನಾನ್ ಯಾವಾಗ
ಅಲ್ಲ ಹೇಳ್ತಾರದು.
ಹ್ಮ್
ನಿಮ್ಮನ್ ನೀವು ಊಹಿಸ್ಕೊಳ್ರಿ ಹೇಗೆ ಅಂತ.
ಹ್ಮ್
ಓ ಹನೂ
ಹ್ಮ್
ಹ್ಮ್ ಈ ಚಿ ಅದು ನೀವು ಚಿಟ್ಟಿಗಳನ್ನ ತಗೊಂಡ್ ಹೋಗಿದ್ದೀರಾ. ಎಷ್ಟ್ ಅಂತ ಬರೀತೀರಾ.
ಆಗಲ್ಲ ಬರಿಯಕೆ.
ಹ್ಮ್ ನೂರಕ್ಕೆ ನೂರು ತೆಗಿಕ್ಕಾಗುತ್ತಾ
ಹ್ಮ್
ನೂರಕ ನೂರ ತಗಿಯಕಾಗತ್ತ.
ಆಗಲ್ಲ.
ಮತ್ತ
ನಾವು
ಹ್ಮ.
ನಾವೇ ಓದ್ಕೊಂಡೋಗಿ ಬರಿಯಕೇನೆ ಸಮಯ ಸಾಲಲ್ಲ.
ನಿಮ್ಗ ಸಾಲಲ್ವೇನೋ ನಮ್ ನಾವ್ ಇನ್ನ ಒಂದ ಅರ್ಧ ಒಂದ ಅ ಅರ್ಧ ಗಂಟೆ ಇಲ್ಲ ಅಂದ್ರೆ ಇನ್ನ ಒಂದ ತಾಸು.
ಹಾ
ಇನ್ನ ಮಿಕ್ಕಸ್ತೀರಿ.
ಹ್ಮ.
ಹೌದು ಯಾಕೆಂದರೆ ನನಗೆ ಪರೀಕ್ಷೆದಲ್ಲಿ ಬರದು ಬರದು ಬರದು ಬೇಜಾರ ಬೇಸರವಾಗ್ಬಿಟಿರತ್ತೆ. ಬರಿತಾನೆ ಇದ್ದೀನಿ ಬರಿತಾ ಇದ್ದೀನಿ ಬರಿತಾ ಇದ್ದೀನಿ. ಸಮಯ ನೋಡುವುದು ಸಮಯ ನೋಡೋದು.
ಹ್ಞ.
ಸಮಯ ನೋಡದ್ರೆ ಓಹೋ ಇನ್ನ ಎರಡ ಎರಡ ಗಂಟೆ ಸಮಯ ಇದೆ. ನಾನೇನ ಇಷ್ಟ ಬೇಗ ಬರ್ದಿದ್ದೀನಿ.
ಹ್ಮ.
ಇನ್ನ ಬರಿತಾ ಇದೀನಿ ಬರ್ತಾ ಇದ್ದೀನಿ ಇನ್ನ ನಾ ಅರ್ಧ ಗಂಟೆ ಮುಕ್ಕಾಲ ಗಂಟೆ ಇನ್ನ ಒಂದ್
ಹ್ಮ.
ಒಂದ್ ತಾಸ ಇದ್ದಾಗ
ಹ
ಬರ್ತು ಬರ್ತು ಬೇಜಾರ ಆಗ್ಬಿಟ್ಟಿರತ್ತೆ ಯಪ್ಪ ಏನ ರು ಎಷ್ಟು ಬರಿಬೇಕ ಗುರು.
ಏನ್ ಗುರು ಇದು ಉತ್ತರ ಇಷ್ಟ ಐತೆ ಅಂತ ಅನ್ಸುತ್ತೆ ಜ್ಞಾಪುಸ್ಕೊಂಡ ಜ್ಞಾಪುಸ್ಕೊಂಡ ಬರಿತಾ ಇರ್ತಿ.
ಹ್ಮ.
ಹೇಳ್ತೀರಾ ಬಿಡಿ.
ನನ್ಗೆ ಸಮಯ ಎಷ್ಟ ಐತಿ ಅಂತ ಯೋಚನೆ ಮಾಡಕ ಸಮಯ ಇರಲ್ಲ.
ನೀವ ಬಿಡ್ರಿ ನೀವ್ ಓ ನಮ್ಮ ಕಾಲೇಜಿನಲ್ಲೇ ಎ ನಮ್ಮ ಇಡೀ ಕಾಲೇಜಿಗೆ ನೀವು
ಹ್ಮ.
ಹ ಏನೋ ಮೊದಲನೆಯ ಸ್ಟೂಡೆಂಟು.
ಆ ರೀತಿಯಲ್ಲ ನನ್ಗಿಂತ ಓದೋರು ಇದ್ದಾರೆ.
ಇದಾರೆ ಆದ್ರೆ ನಿಮ್ಗೂ ಸಮಯ ನೋಡಲು ಸಹ ಇದಿಲ್ವಲ್ಲ.
ಹಾ ನಾನು ಆ ರೇಂಜಗ್ ಅಷ್ಟೊಂದು ಬರಿತಾ
ನಿನ ಪರಿ ಷೆಲ್ಲಿ ನೋಡ್ತೀರಾ ಬಿಡಿ.
ಹ್ಮ.
ಇಷ್ಟ ದಿನ ನಿಮ್ಮ ಹತ್ತಿರ ಇರುವ ಗಡಿಯಾರ ಅದು ಚೆನ್ನಾಗಿರ್ಲಿಲ್ಲ. ಇವಾಗ ಸ್ವಲ್ಪ ನಿಮ್ಮ ಸಮಯ ಚೆನ್ನಾಗಿದೆ.
ಹಾ
ಹೌದಾ ನೋಡ್ತೀರಾ ಇಲ್ವಾ
ಹೌದು
ಹ್ಮ್ ಮತ್ತೆ ಅದನ್ನೇ ನೋಡ್ಕೊಂಡು ಪರೀಕ್ಷೆ ಬರದೀರಾ ಮಾಡ್ಬೇಡಿ.
ಹ ಇನ್ ಇನ್ ಮುಂದೆ ನನ್ ಇನ್ ಮುಂದೆ ನನ್ ಗಡಿಯಾರ ಮತ್ತೆ ನನ್ ಟೈಮ್ ಎರಡೂ ಚೇಂಜ್ ಆಗೈತೆ.
ಹಾಗೆ
ಹ್ಮ್
ಅ ಕೆಲಸ ಏನ್ ಅಷ್ಟು ಖುಷಿಯಾಗಿದ್ದೀರಾ.
ಏನು ಗೊತ್ತಿಲ್ಲ ಹೇಳ್ಬೇಕು ಅನ್ಸಸ್ತು.
ಹಾಗೆ
ಹ್ಮ್
ಮತ್ತೆ ನೀವು ದುಡ್ಡು ಕಂಡ್ರೆ ಏನ್ ಮಾಡ್ತೀರಾ.
ಏನು
ದುಡ್ಡು
ದುಡ್ಡು
ಕಂಡ್ರೆ ಏನು ಮಾಡತ್ತಿರಾ. ರಸ್ತೆಯಲ್ಲಿ ಹೋಗ್ತಾ ಇರತ್ತೀರಾ.
ಹಾ
ಹ್ಮ್ ರಸ್ತೆ ಅಲ್ಲಿ ಕಂಡ್ರೆ ಏನ್ ಮಾಡ್ತೀರಾ.
ತಗೊಂಡೋಗಿ ದೇವಸ್ಥಾನಕ್ ಹಾಕ್ತೀನಿ.
ಒಳ್ಳೆ ಅಭ್ಯಾಸ ನಾನೇನ್ ಮಾಡ್ತೀನಿ ಗೊತ್ತಾ ದುಡ್ಡೂ ಏನಾದರು ಸಿಕ್ ತೊಂದ್ರೆ ದುಡ್ ಸಿಕ್ತ್ ಅಷ್ಟೇ ಎತ್ಕೊಂಡೋಗಿ ಖರ್ಚು ಮಾಡದು ನನ್ ಗೆಳೆಯ ಒಬ್ಬನೂ ಇದ್ದಾನೆ. ಅವನೊಂದಿಗೆ ನಾವೂ ಅಂತೀರಿ ಪ್ರಾಮಾಣಿಕತೆ-
ಹಾ
ಅಯ್ಯಾ ಅಲ್ಲ ಅದ್ರಲ್ಲೂ ಪ್ರಾಮಾಣಿಕತೆ ನಡೆಯಲ್ಲ.
ನಾನ್ ಚಿಕ್ಕೋಳಿದ್ದಾಗ ಆತರ ಮಾಡ್ತಾ ಇದ್ದೆ ಇವಾಗೂ ನಾನ್ ನಮ್ ತಮ್ಮರ್ ಅದೇ ಹೇಳ್ತೀನಿ ಬಟ್ ನೀವ್ ಹೇಳೋ ಪ್ರಕಾರ ಏನಕ್ಕೆ ದೇವಸ್ಥಾನಕ್ಕೆ ನಮ್ ಲಕ್ಕಿಂದ ಸಿಕ್ಕಿರೋದು ಅನ್ಸುತ್ತೆ.
ಅದು ತುಂಬಾ ಒಳ್ಳೆಯ ಕೆಲಸ ನಿಮ್ಮ ತಮ್ಮಂದಿರಿಗೆಲ್ಲಾ ನೀವು ಒಳ್ಳೆ ಅಭ್ಯಾಸವನ್ನು ಹೇಳ್ ಕೊ ಕೊಡ್ತಾ ಇದ್ದೀರಾ.
ಅ ಅದು ಮುನ್ ಮೊನ್ನೆ ನಾನು ಅವರು ಊರಿಗೆ ಹೋಗಿದನಲ್ವ ಬರ್ಬೇಕಾದ್ರೆ ಅವನಿಗೆ ದಾರಿಯಲ್ಲಿ ದುಡ್ಡು ಸಿಕ್ತು. ಐವತ್ತು ರೂಪಾಯಿ.
ಹ್ಮ್ ನಂತರ
ಅವನು ಏನಾದ್ರು ತಗೊಳೋಣ ಅಂತ ಅದು ಹೇಳ್ಬೇಕಂದ್ರೆ ಅದು ಅವನದೇನೇ ದುಡ್ಡು
ನಂತರ
ಅವನೂ- ನಮ್ಗ ಇವಾಗ ದುಡ್ಡ ಐತೆ ಅಂತ ಹೇಳಕ ಆಗಲ್ಲ ಅಂತ ಸಿಕ್ಕಿರೋತರ ಆಕ್ಟಿಂಗ್ ಮಾಡಿ.
ಹ
ಏನಾದ್ರು ತಗೊಂಬೇಕು ಅಂತ ನಾನ ಸಿಕ್ಕಿರೋ ದುಡ್ಡಲ್ವಾ ದೇವಸ್ಥಾನಕ ಹಾಕ್ಬಿಟ್ಟ ಬರ ಆಕ್ಬಿಟ್ಟ ಬರ್ಬೇಕು ಅಂತ ಹೇಳದ್ರೆ ಅವಾಗ ಬಾಯ್ಬಿಟ್ಟ ನಂದೇ ದುಡ್ಡು ಅಂತ.
ಹಾಗೆ
ಹ್ಮ.
ತುಂಬಾ ಒಳ್ಳೆ ವಿಷ.
ಹ್ಮ.
ಮತ್ತೆ ಹೇಳಿ.
ಹೇಳಿ
ನಮ್ಮ ಸ್ನೇಹಿತರ ಜೊತೆ ಅಲ್ವಾ ನಾನು
ಹಾ
ಅವ್ರ ಮೇಲೆ ಅಂತ ನಂಬಿಕೆ ಇಡುವುದೇ ಇಲ್ಲ ನಾನು.
ಹ್ಮ.
ನಮ್ಮ ಕೆಳ್ಗೆ ಒಬ್ಬನ ಇದ್ದಾನೆ.
ಹ್ಮ.
ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ.
ಹ್ಮ.
ಅವ್ನ ಅವನ ಗಾಡಿಗೆ
ಹ್ಮ.
ಏನೇ ಆದ್ರೂ ನಾನ ಹೋಗಿದ್ದೀನಿ ಮತ್ತೆ ಅವನ ಹತ್ರ ಗಾಡಿ ಇಲ್ಲದೇ ಇದ್ದಾಗೂ ನಾನ ಹೋಗಿದ್ದೀನಿ.
ಹ್ಮ.
ನನ್ ಗಾಡಿ ಅವನೇ ಎತ್ಕೊಂಡ ಹೋಗಿದ್ದು ಓಡಾಡ್ಕೊಂಡ ಬಂದ ಅವ್ನ ಗಾ ಡಿ ಏನೋ ರೆಡಿ ಮಾಡಸ್ಬೇಕು.
ಹ್ಮ.
ಅದಿಕ್ಕೆ ಸ್ವಲ್ಪ ಖರ್ಚಾಗುತ್ತೆ.
ಹ್ಞ.
ಹಣವನ್ನ ನಮ್ಮ ಅಕ್ಕ ಹತ್ರ ಹೋಗ್ಬಿಟ್ಟು ಇಸ್ಕೊ ಬರ್ಬೇಕು ಅಂತ ಏನೋ ಹೇಳಿ ನನ್ನ ಗಾಡಿ ಎತ್ತ ಕತ್ಕೊಂಡ ಹೋದ ಎತ್ಕೊಂಡ್ ಬಂದು ಅವನೇ ಓಡಾಡ್ಸ ಕೊಂದ ತಗೊಂಬಂದು ಬಿಟ್ಟವನೆ ಪೆಟ್ರೋಲ್ ಹಾಕ್ಸಿಲ್ಲ.
ಹ್ಮ.
ಏನೋ ಒಂದ ನೂರ ರೂಪಾಯಿದ ಹಾಕ್ಸ್ ಓಡಾಡ್ಸ ಬಿಟ್ಟವ್ನೆ ಅಲ್ಲಿ ಪೆಟ್ರೋಲ್ ನೋಡ್ರೆ ಇನ್ನೂರ ರೂಪಾಯಷ್ಟು ಐತೆ ನನ್ನ ಹತ್ರ ನೂರು ರೂಪಾಯಿ. ಮೊದ್ಲೇ ಇತ್ತು ನನ್ರಲ್ಲಿ ಅಂದ್ರೆ ನಾ ಜಾಸ್ತಿ. ಓಡಾಡ್ಸರ್ಲಿಲ್ಲ ಗಾಡಿನ
ಹ್ಮ.
ಮನೆಯಲ್ಲ ಇಟ್ಬಿಟ್ಟಿದ್ದೆ ನಂತ ನಾನು ಗಾಡಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆಗ್ತಾನೆ ಇಲ್ಲ ಆಮೇಲ ನೋಡ್ತಾ ಇ ಮ ಪೆಟ್ರೋಲ್ ಟ್ಯಾಂಕ್ ಫುಲ್ಲು ಖಾಲಿ ಆಕ್ಬಿಟ್ಟೈತೆ.
ಅಯ್ಯೋ
ಅವನು ಕರೆ ಮಾಡ್ದ ಕರೆ ಮಾಡಿ ಬಾರೋ ನಾನೇ ನಿಮಗ್ ಪೆಟ್ರೋಲ್ ಹಾಕ್ಸ ಹಲೋ
ಹುಂ
ಹಣದ ವಿಚಾರ ಅಲ್ಲಾ ಬಾರೊ ನಾನು ಇಲ್ಲಿ ನಮ್ಮ ಮನೆ ಹತ್ರ ದೂಕ್ಕೊಂಡ್ ಹೋಗಕ್ ಆಗಲ್ಲಾ ಮೇಲೆ ಕತ್ತರಸ್ ಬೇಕು
ಹುಂ
ಅದ್ ಅತ್ಸಕ ಆಗಲ್ಲ ನಾನ್ ಗಾಡಿನ ಅಂತ ಹೇಳಿ ಕರ್ದೆ
ಹುಂ
ಅವನ ಬರಲೇ ಇಲ್ಲ
ಹುಂ
ಕೇಳಿದ್ರೆ ಮಗ ನನ್ನ ಹತ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸ ಅ ಹಣ ಇಲ್ಲಾ ಅಂತ ಹೇಳ್ದಾ
ಹುಂ
ನಾನ ಏನ್ ಹೇಳ ದುಡ್ಡು ನಾನು ಕೊಡ್ತಿದ್ದೀ ಹಾಕ್ಸಕೋಂಡ್ ಬಾ ಅಂದ್ರೆ ಲೋ ಪೆಟ್ರೋಲ್ ಬಂಕ್ ವರೆಗೂ ಹೋಗಲ್ವೋ ಅಂತ ಹೇಳದಾ ಏನ್ ಅಂತೀರಾ ಇಂತಾ ಗೆಳೆಯರಿಗೆ
ಅಷ್ಟೇ
ಹ್ಮ್ ನಾನ್ ಅದಕ್ಕೆ ಆ ಸ್ನೇಹಿತ ನನ್ನ ಸ್ವಲ್ಪ ದೂರ ಇಟ್ಟಿದ್ದೀನಿ ಮೊನ್ನೆ ಬಂದಿದ್ದ ಎಲ್ಲಿಗೋ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ಆಹ ನಮ್ ಮನೆ ಹತ್ರಕ ಬಂದಾ
ಹುಂ
ಬಂದ್ಬಿಟ್ಟು ಅದೇ ನಾನ ಹೇಳಿದ್ದೆಲ್ಲಾ ನನ್ನಕ್ಷ ಅವರು
ಹುಂ
ಅವನಿಗೆ ಹ ನಮ್ ಹೆಲ್ಮೆಟ್ ಬೇಕಿತ್ತು
ಹುಂ
ಅವನ್ ಅತ್ಕೊಂಡ ಹಾಗೆ ಅವನ್ ಬಂದ ಹಲೋ ನಿಮ್ದು ಇದು ಏನೋ ಪ್ರವಾಸಕ್ ಹೋಗ್ತಾ ಇದೀನಿ ನಿಮ್ ಬ್ಯಾಗ್ ಐತಲ್ಲಾ ಇನ್ ನಮ್ಮ್ ಮನೆ ಹತ್ರ ಬಂದವ್ನೆ ನಂಗ ಕೊಡಲ್ಲ ಆಗಲ್ಲ ನಾನು ಹೋಗ್ತಾ ಇದೀನ ಇಲ್ಲಾ ಅಂದ್ರೆ
ಹೂ
ಅವನ್ ನೋಡ ಅವನ್ ಆಲ್ರೆಡಿ ಇರೋದ್ ನನ್ನ ಹತ್ರ ಸರಿ ತಗೋಳೋ ಅಂತ ಹೇಳ್ಬಿಟ್ಟು ಎತ್ಕೊ ಕೋಂಟ್ಟೆ ಅಷ್ಟೆ ಇಲ್ಲೇ ಇದ್ದ ನನ್ನ
ಹಾ
ನಮ್ಮ ಅಮ್ಮನೆ